ಯಾರಿ ಏ ಮಾಡಿದ ಮತ್ತೆ ಕಾನ ಪಾನ
ಹಾ
ಹ ಟಸ್ ನೀ ಾಸ್ ಮು ಚಂತ ಹ ಹಕ ಆ ಮ್ ಪೇಮೆಂಟ್ ಇನಮಿಗ ನೆಕ್ಸ್ಟ್ ಯಾವಾಗ ಪೇಮೆಂಟಾತದ ಅವಗ ಕೆವ ತ ಕಾಸ ಕೊತ ಆ ಕ ನೀ ಬ ಲ್ಲ
ಹ ಹ
ಹ್ಮ ನ
ವ ಮತಸ್ ಹೌದ ಹೌದ ಬಾನ
ಹ ಹ್ಮ ಗೋಳ ಆಗ ತಿಂತಲ ಹೌ ಹ ಕ ಹಾ ತಗಗರ್ತ ತಗಗತ್ತ
ಈಗ ಈಗ ನಾನು ಹಚ್ಚತಿನಿ
ಬಿಗ್
ಹಣ್ಣ ಕೊಟ್ಟಿಲ್ಲ
ಯಾಕ್ ಹೋಬೇಕಬೇಕ ಟಾಸ್ಕ್ ಬಗ್ಗೆನಾ ಹ್ಮ್ ಎಪ್ಪತ್ತೈದು ಹಾ ಎಪ್ಪತ್ತೈದು ಒಸ್ ಹ ಹೌದು ಹೌಟ ಹ
ಬರ ಕ ದ ಹಾಪ
ಸರಿ ಮ
ಅದೇ
ಹ್ಹ ಮತ್ತ್ ಮುಂದಿನ ತಿಂಗಳ ಹಾಕ್ತಾರನ ಹ್ಮ ರ ಬೀಟ್ ಅ ಶಾರೂಖ್
ಪೈಸೆ
ಅಲ್ಲಿ ಭಾಯ ಬ ಬಕ ಕೋಗ ಬಂದ ದ ಇಲ್ಲ ಒಂದ್ಸಲಂದೋದ ಬರ್ ಈಗ ಮತ್ತ ಅದು ಹದ ಎಷ್ಟೇ ಆರವ ದಿನ ತಗತದೆ ನಾಳೆ ಮಕೊ ಹರ ತೊಂಬಡ್ತೈದು ರತ್ರಿ ಒಂದು ಕಂಟೆ ಹ್ಮಳ ಮುನ ಒಂದಿನಿದ್ದೆ ನಾಳೆ ಸಂಜ ಹ
ಹ
ಒಂದೇ ಸರ್ ಪೇಮೆಂಟ್ ಆಗ್ತಾ ಇದೆ ಇಲ್ಲ ಮಾತಾಡ ನೀ
ಈಗ
ಹೌದು
ಆ
ಅಲ್ಲಿ
ನೋಡಿ ಯಾರಲ್ಲ
ದು ಅದು ಓಪನ್ ಆಗಿದೆ ನಮ್ದು ಐಡಿಯಾ ಯು ಪಿ ಐ ಡಿಡ್ ಬ ನಮಗ ಬಂದೈತೆ ಇಲ್ಲ ಕೇಳ್ತಾರ ಅವರು ಹಾ ಎರಡ್ ರೂಪಾಯಿ ಹಾಕ್ತಾರೆ ನಮ್ಗ ಆಮೇ ಅವನ್ನ ಟಾರ್ ನಿಮ ಇದ ಕೊ ಪೇಮೆಂಟ್ ಆಗ ಮತ್ತ ಸತಾನ ಇನ್ನ ಇನ್ನ ಆಗ ನಾಳಗ ಆಯಬೇಕ ಒಂದು ವಾರನ್ಯಾಗ ಮಲ್ಲುಗ ಹಾಯ ಮಲ್ಲು ನಿಗ ಹಾಕಿ ಮಲ್ಲು ಹಾಕಿ ಯಾಡ ಮೂರು ದಿನ ಆಗಿತ್ತು ನನಗ್ ಮದ್ಲಿನ ಪೇಮೆಂಟ್ ಆಗಿ ಒಂದು ಹತ್ತು ಪಟ್ಟವರ ಹೀಗೆ ಒಟ್ ಇನ್ನೊಂದ್ ನಾಲ್ಕೈ ದಿನದ ಆಗ್ತತ ತಾಳು ಏನಿನ್ಗ್ ಒಮ್ಮೆ ಬಾಳ ಬರ್ತಾವಳು ಮಾಡು
ಹ
ಹ ನಳೆ ನೀ ಏನ ಹುಟ್ಟು ಹತ್ತತ್ತು ನಿಮಿಷ ಮುಸರ್ ನಾನು ಮೂವತ್ ಸಲ್ಯಾಗ ಹಾ ಹದಮೂರ ಏನ ಹತ್ನಾಲ್ಕು ಜವರ ಸೆಕ ಬೇಸಗ ಅವಷ್ಟ ಕಾಲನು ಅಂದ್ರೆ ಅವರು ಅನ್ಲೈನ್ ಎತ್ತಿದಿಲ್ಲ ನಾ ಹ ಅವ್ರರು ಹೆಚ್ಚತಿಲ್ಲ ಮತ್ತ ಅದೊಂದು ಕಾಲ ಮಾಡಿಬಿಡದು ಬೇಕಂದ ರಾವು ಆಗ್ರ ನಾವಗ ಒಂದು ಹದಿನೈದು ನೂರುಪಾಯಿ ಮ್ಯಾಲ ತಕ್ಕೊಂಬಿಡ್ತಿದ್ದೇವು
ನ ನ ತಮ್ಮದ ಆಯ್ತು ನಮ್ಮ ತಮ್ಮತ್ ಕಡೆ ಹಾಕಿಸಿ ನನ್ ಫೋಟೋ ಹಾಕ್ಸಮ
ನನ್ನಾ ಬ್ಯಾ ಬ್ಯಾಂಕ್ ನಂಬರ ನಿಂದೆ ಆಯತಾ ಆಗ ಯಾರ್ದು ಇದು ನಿಂದ ನಿ ನೀನು ಓನ ನಿನ್ನ ಪೇರೆಂಟ್ಸ್ದ ನಿಮ್ಮ ಫ್ರೆಂಡ್ದ ಅಂತ ಕೇಳ್ತತಿ ಪೇರೆಂಟ್ಸ್ ಮೊದಲು ನಂದ ಹಾಕ ಫ್ರಂಡ್ ನಂದ ಹಾಕನ್ ಮೊದಲು
ಒಂದು ಏನೂ ಆಥರ ತೋರ್ಸವಲ್ತು
ಅದೇ ಇನ್ನೊಂದು ಆದ್ನೊ ಅದೇ ಇನ್ನೊಂದು ದಾಯಾನ ಏನ ಇ ಅಂದದ ಅಂದ್ರೆ ನೈಟ್ ಹಾ ಮಾಡದು ಅಂತ ನಮ್ಮ ಅಮೌಂಟ್ ಹಾಕೋದಂತ. ನಮ್ಮಊಟ್ಟಿಗೆ ಅವರು ಇಷ್ಟ ರೂಪಾಯ ಕೊಡ್ತಾರಂತ. ಅಂದ್ರೆ ಇಷ್ಟ ರೂಪಾಯಿ ಇರ್ತಾದಂತ ಒಂದ್ ನಾಲ್ಕೈ ಸಲ ಹಾಕೊಂಡಬಡ್ತಂದ್ರ. ಅಂದರೆ ಹೆಂಗೊತ್ತನು ಈಗ ನಲ್ಕೂರುೂಪಾಯಿ ಹಕಿದುಂತಿಟಗೋ ನಾಲ್ಕನೂರು ರಪಾಯಿ. ಮೂವತ್ತು ರೂಪಾಯಿ ಇ ಕೊಡ್ತಿರ್ತಾರ ಹಂಗೆ. ಎಲ್ಲಾರು ಆಡ್ತರ್ತಾರ ಒಮ್ಮೊಮ್ಮೆ ಕುಂದುರತಾವ ಒಮ್ಮೊಮ್ಮೆ ಕುಂದ್ರಲ್ಲ ಅದು. ಆದ್ರ ನಮ್ ರಾಕ ಏನುವಾಗಲ್ಲ ಕುಂತಂದ್ರ ನಮ್ ಬಂದೋಟ ಕುಂದ್ರತಗ ನಮ್ರಕ್ಕಷ್ಟ ನಮಕುದತಿ ಮೂವತ್ತು ರೂಪಾಯಿ್ ಒಂದಂತಿಳಕೊ ನೀ ಕಡೆ ನಾಲ್ಕುನೂರು ರೂಪಾಯಿ ಕೊ ಅಲ್ ಹಾಕೋದು ಮುವತ್ತು ಮೂವತ್ತು ಮುವತ್ತು ಒಂದು ನೂರುಪಅರೆ ಆಕ್ಕೈತಿ.
ಬಸ್ಯ ಹಾ ಎಣ ಏನ.
ಹ
ಸವಲ್ದೊ ಶಂಕ್ರೆ ಹಲೋ.
ಇಟ ಬಾಯ ಮಾಡತ್ತಾರ ಅದಾರ ಕೇಳ್ಸಬಕಿಲ್ಲ.
ಅರೇ
ಚೈನಾ ಯಾ ವಡಿ ಹೊಡಿ ನಿನ್ ಸ್ಟಾರ್ಟ್ ಆಗಿಲ್ಲಿಲ ಇನ. ಹಲೋ ಕೇಳ್ಸತು ನೋಡು ಈಗ. ಆತಿಲ. ಹ
ಹ
ಯ್ರ ಮುಂದೆ ಇಟ್ಟು ಬಿಟ್ರ ಚಲೋ ನೋಡಪ್ಪ. ಇವಾಗ ಹೋಗ್ತತಿ ಆಪ್ಚತಷ್ಟ ಹ ಅಣ್ಣ. ನ ಅಚ್ಚತ್ತೆ ಸುಮ್ನ ಮಾಚಿಟ್ಟುಪಡದ ಅವ ಬೆನ್ನ. ಹ ಇಲ್ಲಂದ್ ಹಚ್ಚು ಅಲ್ಲೊಂದು ಹಚ್ಚು.
ನ ಸ ಮುಳು ಕುಡ್ಕಂತನ ಒಂದ ಕುಂತ ನ ಹಿಂಗ. ನನ್ ಫೋನ್ ಬರ್ತಿಲ್ಲ ನೀನ.
ಹೇಟ್ಬಿಡದ ಅವ್ರ ಬಡಜಡಗ ಕಲ್ಸಿನ.
ಮತ್ತ ಕ ಹೆಂಗ ಮರ.
ಹ್ಮ ಈಗ ಹರ
ಕೆಂಗೋ ಆಲಿಬಾ
ಹ
ಹಾಸ್ಪಿಟಲ್ ಇದೆ
ಹಾ ಹಾ ಹಾ
ಹಾ
ಹಾ್ ಹಾ ಹ ಮಾತಾಡ್ರ ಆಾಕ್ಬಡ್ತ ಮತ್ತ್ ನೆಕ್ಸ್ಟ್. ಏನೋ ಟಾಸ್ಕ್ ಕೊಡ ಟಿಪ್ಪಿಂಗ್ ಮಾಡುದಾರ.
ಅ ಅಚ್ಚನ
ಅಚಿನಿ
ಹ
ಮಾತಾಡದ ಆ ಟಾಸ್ಕ್ ಮುಗಸಿದ್ರ ನೆಕ್ಸ್ಟ್ ಬೇರೆ ಟಾಸ್ಕ್ ಕೊಡ್ತಾನ ಟೈಪಿಂಗ್ ಮಾಡೋದ್ ಆ ಟೈಪಿಂಗ್ ಮಾಡೋದಕ್ ಅಮ್ ಂಟ್ ಬಾಳ್ ಬರ್ತಾವ್ ಮಾತ ಅಂದ್ರ ನೀನು ನನ್ ಜೋಡೀ ಎತ್ತಿ ಮಾತಾಡ್ದಾಗ ರೊಕ್ಕ ಕಡಿಮೆ ಬರ್ತಾವ್ ನೀ ನೀನ ಹಚ್ಚಿ ಮಾತಾಡಿದ್ಯಂದ್ರ ಅವ್ ಜಾಸ್ತಿ ಬರ್ತಾವ್‌ ಇಷ್ಟ ಮತ್ತೇನಿಲ್ಲ ರೊಕ್ ಬರ್ತಾವ ಆದ್ರ
ಅವೂರಾಗ್ ಕಡಿಮೆ ಏನ್ ಕಡಿಮೆ
ಹಾ ನಾವ್ ಮಾತನಾಡಿದ್ರ ನಮ್ಮ ಐಡಿಯ ಹಾಕ್ತೀವಲ್ಲ ಫೋನ್ ಪೇ ಅಕೌಂಟ್ ನಂಬ್ದು ಹಾಕ್ತಿವಲ್ಲ ಹೌದಲ್ಲ ನಾ ಬೇಕಂತ ಮಾಡೀದ್ನ ನಂದ್ ಪೋಸ್ಟಿಂದ ಅಕೌಂಟ್ ಐತ್ಯಾ
ಸಿಂ ಬಿಟ್ಟಿನಿ ಏನೂ ಆಗಲ್ಲ ಆದ್ರ ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿದ್ದಿಲ್ಲಣಾ ಹಂತಾ ಟೈಮ್ದಾಗ ಅವ್ರ ಮಾಡಿಬಿಟ್ಟಾರ ರಗಢ
ಇ
ಯ ಯ ತಾರ ಸಾ ಕಟ್ ಮಾಡ್ತೀನಿ ಅಂತವರ ಹಚಮಂತ ಗಾದ ಎರ